ಹಲೋ
ಏನ್ ಮಾಡಾಕತಿವಾಗೆ
ಏನಿಲ್ಲ ಅಕ್ಕ ಸುಮಾ ಅಂಗಕತ್ತೀವ ನೀವೇಏನ್ ಮಾಡಾಕತ್ತರ್
ನಾನು ಏನಿಲ್ವಾ ಕೆಲ್ಸ ಹೋಗಿದ್ದನೆ ನನ್ ಕೆಲ್ಸಕ್ಕ ಹೋಗ್ ಬಂದಿನಿ
ಹ್ಮ್ ಹ್ಮ್ ಹೋಗಿದ್ರ ನೀವತ್ತು
ಹಾ ಹೋಗಿದ್ದೆ
ಯಾವ ಊಗಲ್ಲೇ ಕಲ್ದೇವನೊಳಗೆ
ಹ ಶೆನ್ನೂರಗ ಹೋಗಿದ್ದೆ
ಚೆನ್ನದಗತ
ಹ್ಮ
ಹ್ಮ್ ನಾವಾಗ ಲೇಟ್ ಆಗ ಹೋಗಿದ್ರೆನಾ
ಲೇಟಗ ಹೋಗಿದ್ದೆ ನಮ್ಮ ಸಣವನ್ ಮಿದ ಒಂದ್ ಸ್ವಲ್ಪ ಅಡ್ಮಿಷನ್ ಏನ್ ಮಾಡ್ಸೋದಿತ್ತು
ಹ್ಮ್ ಹ್ಮ್ ಎಲ್ಲೋಣಸಿಯಾಗ
ಅಜಲಕ್
ಯೇಶನೆ ಕಲಾಸು
ಯೇಡತ್
ಯೇಡತ
ಏತ್ ಅಡ್ಮಿಷನ್ ಮಾಡ್ಸೋದ ಇತ್ತು ಅದಕ್ಕೂ ಅದನ್ನು ಆಯ್ತು ಒಂದು ಥನ್ನಡಕ್ರ ಮಾಡ್ಕೊಂಡ್ ಬಂದಿನಲ್ಲ
ಹ್ಮ್ ಹ್ಮ್
ಹ್ಮ್
ಎಲ್ಲಿರ್ತಾರ ನಿಮ ಸನಲ್ ನಿಮ್ಮೂರಾಗಿ ನೀ
ನಮ್ಮ್ ಮನ್ಯಾಗ ಇರ್ತಾರ ಗಂಡ ಬೆಟ್ಟನ ಆ ಕಡೆ ವಡಗೇರಿ ಸೇ ಕೊಟ್ಟಿದ್ವಿ
ಹ್ಮ್ ಹ್ಮ್
ಹ್ಮ್ ನಮ್ಮನೆ ಮುಂದೆ ಒಂದ್ ಸಡ್ ಐತಿ ಅದ್ರಂಗ ಹಾ ಆದ್ರೆ ಅವರು ಇಬ್ರು ತಾಯಿ ಮಕ್ಕಳಿ ಇಬ್ರದರ ಅವರು ಬೇರಿ ಮಾಡ್ಕೊಂಡ ತಿಂತಾರಲ್ಲಿ ಮನೆ ಮುಂದೆ ನಮ್ಮ ಮನೆ ಮುಂದೆ ಅವ್ರಗ ಒಂದ್ ಸಪ್ರೇಟ್ ಒಂದ ಸೆಡ್ ಇದು ಮಾಡಕೊಟ್ಟಿವವಿ
ಹ್ಮ ಹಾ
ಅಲ್ಲಿ ಇರ್ತಾರ್ಮ ತಾಯಿ ಮಕ್ಕಳು ಇದಬ್ರು ಮಗಳು ಮಗಳದರು ಒಬ್ಬಕ ಮಗಳು ಕೆ
ನಿಮಾ ಹ್ಮ್ ಹ್ಮ್
ಹುಡುಗಿ ಏನ್ ಮಾಡ್ತಾ ದೊಡ್ಡಾಕ್ಕಿ
ನಾ ನಾನಾ ನಂದ
ಹ್ಮ್
ಹ್ಮ ಬೆಂಗಳೂರು ಗ ಆರಾಧನಾ
ಯಿನೋಬಾಕಿ ಯಾರದನೆದಾಕಿ
ಾಣ ಇಕ್ಕೆ ನನ್ ನಯನಕಿ ಏನದಕ್ಕೆ ಆರಾಧನಾ
ಫಸ್ತನೆದಾಕಿನ್ ಹೆಸರೇನು
ಆರಾಧನಾ ಆರಾಧ ಆರಾಧನಾ
ಆರಾಮ್ ಪಾರ ಅದನಾ ಸೆಕೆಂಡ್ ಇದದಕ ನೇಯ್ಯನಾ ಈಗ ತರ್ಡ್ ತರ್ಡ್ ಇದ್ದಕಿ
ಸ್ಪಂದನ
ಸ್ಪ್ಪಂದಾನ ಹ ಆರಾಧನಾ ನಯನಾ ಸ್ಪಂದನಾ ಅಂತ ಇಟ್ಟರಿನ
ಹ್ಮ ಹ್ಮ್
ಆರಾಧನಾ ಚಂದದ
ಆ ರಾಧನಾ ಚಂದ್ರ ಅದಾಳ ಸಕಣ್ಣದಕ್ಕಿ ಏನ್ ದೊಡ್ಡಕ್ಕಿ
ಆರಧಾನ ಯಾರ್ನದಾನ ದೊಡ್ಡಕನ ಹೆಸರು ಚೆಂದ ಅದಂದನ
ಹೆಸರ ಚೆಂದ ಐತೆೇನ.
ಹ್ಮ್ ಇಬ್ಬರು ನೋಡಕ್ ಸೇಮ್ ಅದಾರ ಆದ್ರೆ.
ಹ್ಮ ಹ್ಮ
ಒಂದೇ ತರ ಅದರ ಹೌದಿಲ್ಲ.
ಹಾ ಹಾ
ಏನಾಗಿದೆ ಅಂದರ ಈಕೀನ್ ಚಂದ ಅದಳ ನೀನ್ನ ಇಟ್ಟಿದ್ರಲ್ಲ ಏನೋ ಮಾಡಿದ್ದು.
ಹ್ಮ್ ಹ್ ಅದ ಅನ್ನಲ್ಲ. ಅದ ಶಾಸ್ತ್ರ ಮಾಡ್ತಿವಂತ.
ಹ್ಮ್ ಹ್ಮ್
ಹ್ಮ
ಚಂದದಾಳಕಿನು. ಎಲ್ಲ ತಿರಗ್ಯಾಡಂಗ ಆಗ್ಯಾಳ.
ಹಾ ತಿರ್ಗಾಡ್ತಾಳ ನಡೀತೈತಿ. ಸ್ವಲ್ಪ ನಡೆಯೋದು ಬೀಳೋದು ನಡಿಯೋದು ಬೀಳೋದು ಮಾಡಕತ್ತಾಳ.
ಹ್ಮ್ ಹ್ಮ್
ಹ್ಮ್್ಮ
ಊಟ ಆಗೈತಕ್ಕ.
ಹ ಅಲ್ಲಿನ್ ಬಂದು ಎರಡುವರಿಗಿ ಮಾಡಿನಿ.
ಹ್ಮ್
ಮಾಡ ಹಂಗೆ ಅಡ್ಡ ಆಗಿದೆ ಅವರು ಮಕ್ಕೊಂಡ್ರು ಇಬ್ರು.
ಹ್ಮ್
ಮತ್ತ ಏರ್ ಕೂಲರ್ ಹಚ್ಚಿನಿ ಅದಕ್ ಇಕಡಿ ಬನ್ನಿಂತು.
ಹ್ಮ ಹ್ಮ್ಮ್ ಸೌಂಡ್ ಕೇಳಗಲ್ಲಂತನ.
ಹ್ಮ್ ಅದಕ್ಕ ಮತ್ತ ಇನ್ನೊಂದ್ ರೂಮ್ನಾಗ ಬಂದಿನಿ ಅವ್ರಗ್ ಬಂದ ಒಂದ್ ರೂಮ್ನಾಗ ಮಲಗ್ಸಿನಿ.
ಹ್ಮ್ ಹ್ಮ್
ಹ್ಮ
ಅಜ್ಜಿ ಮತ್ತೆ ವರ್ಕ್ ನಾನು ಹುಣ್ಸಿಗ ಬಂದಿದ್ನಿವತ್ತ.
ಎದಕ್
ಹ್ಮ್ ಕೆಲ್ಸ ಇತ್ತು ಬಂದಿದ್ದೆ.
ಹಾ
ಸುಮ್ಮನೆ ಸಂತಿ ಮಾಡ್ಕೊ ಬರಾಕ್ಕ.
ಹ್ಮ ಹ
ಹ ಹ್ ಅಮ್ಮ ನಾನ ಇಬ್ರು ಬಂದಿದ್ವಿ.
ಇವತ್ತು ಯಾವಾರ ಶುಕ್ರಾರ ಇವತ್ತ ಸ
ಸಂತಿ ಸಂತಿ ಏನ್ ಸಂಡೆ ಇರ್ತದ. ಇದ್ರಾಗ ಕೀರಾಣಿ ಅಂಗಡ್ಯಾಗ. ಕಿರಾಣಿ ಕಿರಾಣಂಗಡಿ ಹ್ಮ್.
ಕಿರಾಣಿಲ್ಲಿ ಹೋಗಿದ್ರನಾ
ಕಿರಾಣಿ ಅಂಗಡ್ಯಗ ಹ್ಮ್. ಅದನ್ ಮಾಡ್ಕೊಂಡ್ ಬಂದ್ ನಾನು ಊಟ ಮಾಡ್ ಸ್ವಲ್ಪ ಅಡ್ಡಗಿದ್ದೆ.
ಹ್ಮ
ಮತ್ತ ಈಗ ವಿದ್ಯಾಕ್ಕಗ ಮಾಡಿದ್ದೆ.
ಮಾಡಿದ್ಯಾ ವಿದ್ಯಾಗ.
ಹ್ಮ್
ಏನ್ ಮಾಡಕತ್ತಾಳಂತ.
ಹ ಹ ಸೊಪ್ಪ ಹಿನ ಸ್ವಲ್ಪ ಈಗೇನ ಕೆಲ್ಸದಂತ.
ಹ್ಮ್ಮ್
ಕೆಲ್ಸ ಮಾಡಾಕತ್ತಿನ ಅಂತ ಅಂದಳು ಪಾತ್ರೆ ತೊಳಿ ಹೋದವತ್ತ
ಹಾ ಹಾ
ಮಾತ್ರ ತೊಳಿತ ನಿಮಗೆ
ನನ್ನ ಅದವ ಅದ್ರ ಬೇಸ್ರ ಹತ್ ಕುಂತೀ ನ
ಹ್ಮ್
ಹ್ಮ್ ಒಬ್ಬಕಿನ ಮಾಡಾರಬೇಕಕ್ು ನಾನು
ಹ್ಮ್ ಆತ ಬತ್ತ
ಹ್ಮ್ ಮತ್ತೆ ಮನ್ಾಗಿಿಂದ ಹ್ಮ್ ಮನೆ ಗಡಗಿ ಬಾಂಡೆ ಬಟ್ಟಿ ನೀರ್ ಅದು ಇದು ಮನ್ಯಗನ್ ಕಸ ಎಲ್ಲಾ ಒಬ್ಬೋಕಿನೇ ಮಾಡ್ಬೇಕು ಮತ್ತ ಹುಡುಗಿ ಸಂಭಾಳ್ಸ್ಬೇಕು
ಹ್ಮ್ ನೀರ್ೇಏನ್ ಮನೆಗ್ ಬರ್ತಾವೇ ನಮ
ಹಾ ಮನೆ ಮುಂದ್ ಬರ್ತವ ಬೇರೆಯವ್ರೇ ಬಂದ್ ತುಂಬಕೊಂಡ್ ಹೋಗ್ತಾರ ಮನೆ ಮುಂದಿಂದ ಎಲ್ಲಾ ಹಾಕ್ಸೀವಿ
ಹ್ಮ್ ಹ್ಮ್ ಬರದ
ಹಾ
ಗೋರಾಕ್ಷರಿ
ಬೋರ್ ಹಾಕ್ಸಿಲ್ಲ ಅದೇ ಟ್ಯಾಂಕ್ ಇದ ನೀರ್ ಕುಡಿಯ ನೀ ಕ ನೀ ಬರ್ತ ಕುಡ
ಹ್ಮ ಹಾ
ಹ್ಮ ಎರಡ್ ಮೂರ್ ಡ್ರಮ್ ಇಟ್ಟಿನಿ ತುಂಬಸ್ಕೋತನಿ
ಹ್ಮ್
ತಮಸ್ಕೊಂಡು ಇದ್ ಮಾಡ್ತಿೀವಿ
ಹ್ಮ ಯಾರು ಯತ್ತೊಬ್ಬ್ರ ಯಾರ ಎಲ್ಲ ಹೊಳ್ಕದಾರಂತ
ಯಾರು
ಯುದ್ಧಕರ್ಮನೆ
ಒಬ್ಬಕ್ಕನ್್ದಳ ಅಂತ
ಹ್ಮ್ ಮತ್ತ ಹೊಳಕ್ ಹೋಗ್ಯಾರಂತ
ಹಾ ಹಾ
ಅದಕ್ಕ ನಾನೇ ಕೆಲ್ಸ ಮಾಡ್ಬೇಕಕ್ ಎಲ್ಲಾಟ ಅಂತ ಹೇಳ್ದ
ಹ್ಮ್ ಪೇಮೆಂಟ್ ಬಂದ ವಾ
ಇಲ್ಲ
ಮತ್ತೇನ್ ಈಗ ಕೆಲವೊಬ್ರದ ಬಂದವಲ್ಲ ನಮ್ದ್ಯಾಾಕೆ ಬಂದಿಲ್ಲ
ಹ್ಮ್ ಎನ್ನ ಪೊಸಸಿಂಗ್ಂತೋ
ಅದು ಹೆಂಗ ತೋಸುತ್ತ
ಅದಾ ಇದು ಮ್ಯಾಲ್ಗಡೆ ಒಟ್ಟು ಪಾವತಿ ಅಂತ ಐತಲ್ಲ
ಹಾ ಅಲ್ಲಿ ಕ್ಲಿಕ್ ಮಾಡಿದ್ರ ಎಷ್ಟು ಜಮಾ ಆಗಿದ್ದ ಅಷ್ಟು ತೋರ್ಸುತ್ತೆ ಹಾ
ಹ್ಮ್
ಮ ಬಂದೇ ಇಲ್ಲ ಅದಗ್ ನಾನ ಬಂದಿಲ ಅಂತ ಮಷೆ ಜಾಕಲ್
ಹಿ ನಾನು ಇದಿದ್ದ್ಯಾಕ್ಕಗ ನ ಅಲ್ಲ ಹೇಳಲ್ಲ
ಅಕಿಗೇನ ಐದ್ ಸಾವಿರ ಏನ ಬಂದಾವಂತ
ಮದಿಂದ ಅದು ಎಲ್ಲಷ್ಟು ಸೇರು
ಹ್ಮ ಮತ್ತ ನ ಮೊದ್ಲಿಿಂದ ಮೊದ್ಲಿಂದ ಎರಡ್ ಸಾವಿರ್ದ ನಾಕ್ನೂರ್ ಇತ್ತು ಈಗ ಎಷ್ಟು ಮುನ್ನೂರು ನಾಕ್ನೂರ ಏನೋ ಅಷ್ಟೇ ಬಂದಾವ ಮೊನ್ನೆ ಒಂದ್ ಎರಡು ದಿನದಿಂದ
ಹ್ಮ್ ಹ್ಮ್ ಮೊದ್ಲಿದನು ಎಲ್ಲಷ್ಟು ಸೇಷ ಅಂತ ಮದ್ಲಿಂದು ಇದು
ಹ್ಮ ಮತ್ತತ್ ನಮ್ಗ್ ಒಂದ್ಸಲನಾದ್ರು ಬರ್ಬೇಕ ಇಲ್ ಅದಕಿಗ್ ಜಾಸ್ತಿ ಬಂದ ನೋಡಿ
ಅವ್ರದ್ದ ಫಸ್ಟ್ಗನೆ ಗತ್ತೈತೆ ಅವ್ರು ಮಾಡಕದ್ ಬಾ ಜಾಸ್ತಿ ದಿನ ಆಯ್ತು
ಹ್ಮ ಹ್ಮ
ನಮ್ದ್ ನಾಾನತ್ ಈಗ ಎರಡು ದಿನ ಆಯ್ತು
ಎದ ಆಯ್ತು ಎಷ್ಟ ಮುಗ್ದವು
ಲ್ಲ ರಿಸಕ್ಟ್ ಆದ ಮತ್ತ ಟನ್ ಬರ್ತಾವಂತ
ಹ್ಮ ನನ್ನವು ಹಂಗೆ ಆಗ್ಯದ್ ಈಗ ಇಪ್ಪತ್ತ ಏಳು ಆಗ್ಯವ್ ನೋಡು ಮತ್ ಮುಂದಗ್ ಬರ್ತಾವ ಇನ್ ಮತ್ತತ್ ಮುಂದಕ್ ಬರ್ತಾವ ಯಾರಿಗೊತ್ತು
ನಾನನ್ ಏನ್ ಮಾಡ್ತವ ಏನ ಇಪ್ಪತ್ತ ಆಗಿಲ್ಲ ಏನ ದ್ರೀ ಪತ ತ ಹನ್ ಮತ್ತಿನ ರಿಿಸೆಕ್ಟ್ ಅದು ಒಂದ್ ಐದ್ ಆರಯ್ಯ ರಿಜೆಕ್ಟ್
ಹಾ ಹಾ ಅವರು ರಿಸೀವ್ ಮಾಡ್ಲಿಲ್ಲ ಅಂದ್ರೆ ಅವನು ರಿಜೆಕ್ಟರ್ತ
ಹ್ಮ್ ರಿಸೀವ್ ಮಾಡ್ಲಿಲ್ಲಂದ್ರನು ರಿಜೆಕ್ಟ್ ಆತಾವ ಅಂತ ನಾನೂನು ಒಂದ್ ಇಪ್ಪತ್ತೈದು್ ಇಪ್ಪತ್ತ ಆಾರ ಬರ್ತಾವನ್ ಇಪ್ಪತ್ತಏಳ್ ಬರ್ತಾವ
ನೋಡ್ರ ಆಯ್ತು ಮಾಡುದ್ ಆಯ್ತು ಮತ್ತತ್ ಏನ್ ಮಾಡದ್
ಹ್ಮ್
ಹ್ಮ್
ನಿಮ್ದ್ ಹೊರ್ಕಗ್ ಹೋೋಗ ಇದ್ರ ನೀವತ್ತ
ಹಾ ಹೋಗಿದ್ದೆ ಹೋಗಿ ಹಂಗೆ ರೋಡ್ ಸೈಡ್ ಇದವು ಅ ಅಷ್ಟುನ್ನಡಿ ಅಕ್ರ ಏನಾಯು
ಹ್ಮ ಹ್ಮ
ಮಳಕ ಬಂದು
ಹ
ಆಕಬ ಮ
ಹ
ಶಾಲ ಗೊಗಲನ ಕಿಸ್ಣ
ನಾಕಿಗ ನಿನ್ನೆ ಜ್ವರ ಬಂದಿದ್ವು ಹ ದವಾಖಾನೆ ತೋರ್ಸೀಿ ಮನ್ಯಾಗದಾಳ ನಾಳೆ ಅಕಿ ಬಂದ್ಲ ಅಂದ್ರೆ ಕಳ್ಸ್ಬೇಕ ಆ ಕಡೆ ಒಜ್ಜಲ್ಲ
ಎಬರಿಗರ
ಇಬ್ರಗ ಇಲ್ಲಿ ಊರಾಗ ಅಂದ್ರ ಹೋಗಲ್ಲ ಅವರು ಹಾ ಮೊದ್ಲಿಂದನ್ ಹೊಜಲ್ಕ್ಕೆ ಹೋಗತಾರ ಬಸ್ ಇದ್ದು ಬಸ್ ಅವ ಸ್ಕೂಲ್ ಬಸ್ ಇಡ್ಲಾ ಬಾಗೆ